ಹಲೋ, ವನ ಸುರಜ
ಹ್ಮ್
ಊಟ, -
ಊಟ ಮಾಡ್ಬೇಕಿನ.
ಹ್ಮ ಜರಗ ಕ ದೆ
ಸಂಗ ದಾಸ ತೊಟ ಪಕ್ಕ ತಗಿದ್ದನ ಅರ ಹೋಲಗಳು
ಬರಬೇಕಾಗೀತ್ಲು ಪ್ರಶಷ್ಟಕ್ಕ
ಹ್ಮ್, ಎನ ಐತ ಅಲ್ಲೇನೆ
ಹಾ ಬರ್ಬೇಕುಪ್ಪಾ.
ಬನ್ನ
ಗಾಡಿನ ಮನಾನ ಬಂದಿಲ್ಲ
ಒ ಯಾಕ?
ಇಲ್ಲ ಹಾಗೇ ನ ಬಾಳ ಗದ್ಲಾತು ಅದು ಗಾಡಿದ್.
ನೀವ ಬಂದರೋ ನಿಮ್ಮಣ್ಣನ ಬಂದಾನಾ.
ನಾನು ಅಲ್ತೆ ಹೋಗ್ದ ತುಂಬ್ರಕ ನಮ್ಮ ಮನ್ಯಾಗ ಹೇಳಿರ್ಕಿಲ್ಲ ಆಮೇಲೆ ನ ಮನ ಹಾಕ್ಕ ನಾವ ಮಾತ್.
ಯಾರ?
ಹಾ ನಮ್ಮ ಪಪ್ಪಾರಿಗೆ ಕೊಲ್ಲಿ ಬಳಂತ ನಮ್ಮ್ ನಮ್ಮಪ್ಪಾಚಿದಪ್ಪಾ ನೀಂಗ ಏನ್ ಹೇಳಿಲ್ಲಾ ಬಿಟ್ಟಿಲ್ಲಾ ಹಂಗ ಹೋಗಿಲ್ಲಾ ಹಂಗ ಹಂಗ ಬೈದ್ರಾ.
ಹ್ಮ್
ಬ್ಯಾಡಆ ಬಿಡು ನಾವ್ ಹಂಗ್ ಹೋಗ್ತೀವಂತೇಳಿವಿ.
ಹ್ಮ್
ಇಲ್ಲಿ ಮಟ ಬಂದೀವಿ ಮತ್ತೆ ಅವ್ರ್ ನಮ್ಮ ಮಮ್ಮಿ ಯೋರ್ ಏನಂದ್ರು ಕರ್ಕೊಂಬ ಅವನು ನಿಮ್ ಡ್ಯಾಡಿ ಅವ್ ಹೊಡಿಯಲ್ಲ. ಇಲ್ಲೇ ತನ್ಕೊಡಲ್ಲ ಅಂದ್ರ ಮತ್ತ
ಹ್ಮ್
ಅಲ್ತ ಬಸಿ ಹೋಗದ ಆಮೇಲೆ ಅರ್ನ ಮುನ್ನ ಬಂದೀವೀ. ನಮ್ಮನ್ನ ಬೈಕ್ ಕೊಟ್ಟ.
ಅವಹೊದ್ನ ಮನಿಗ್ಯಾಕ.
ಯಾರ ನಾವ್ ಅಲ್ತಿಯ ಬೈಕ್ ನಮ್ನ ಕೊಟ್ಟಿದ್ವಿ.
ಯಾವ್ದು ಶೈನ ಹ್ಮ್.
ನಾ ಇಲ್ಲೆ ಇದ್ದ ಒಳ್ಳೆ ಇವತ್ತು ಹೋಗ್ಯಾರ್ ನೋಡು ಇವತ್ ಜಲ್ಲಿ ನಮ್ಮನ್ನ.
ಗಾಡಿ ತಗೊಂಡು ಹೋದ್ನಿ ಯವ ಹಾರ. ಹ್ಮ ಹ್ಮ
ನಮ್ಮ ನಾವ್ ಅಮ್ಮ ಒಂದ್ ರಿಪೇರ್ ಇತ್ತು ಮತ್ತ್ ಅಲ್ಲಿ ಮುಟ ಹೋದಾತು.
ಇತ್ತಾ.
ಏ ರಿಪೇರಿ ಆಗಿಲ್ಲ ನಮ್ಮಾವಂದು.
ಹಾ ಗತ್ತಾದಾಗಿದ್ರೆ ಮತ್ ರೋಕ್ಕ ನಮ್ಮ ಮನೆ ಏನೋ ತಿರಿಕಿಲಿಲ್ಲೈ. ಯಾರ್ ತಗೊಂಡ್ ಹೋದ್ರೇನೋ.
ಮಾಡ್ತಾರ ಇಲ್ಲೋ ನೋಡು.
ಯಾಂಗ್ ಗೊತ್ತು ನಾವ್ ಅಮ್ಮ ಕೇಳತ್ ನ ಬಂದ್ ಕೂಲಿ ಹೊದೆ ಏನಯ್ತ ಅಂತೇಳಿ. ನೋಡ್ತೀನಿ.
ಸರಿ ಬಾದುಷಾ ರ ಫೇರಿ ಬಿಟ್ಟ.
ರಿಪೇರ್ ಬಿಟ್ರ ಬಾಳ ದಿಸಾತ್ ನಮ್ಮ್ ಮಾವನ್ ಕೇಳಂಗಿಲ್ಪ್ಪಾ ನಮ್ ಮಾವ ಊರಾಗನ ಇಲ್ಲ. ಗಂಗಾರ ಮೇ ಯ ಪಿಚ್ಚರು
ಪಿಚ್ಚರ್ ಫ್ರೀ ಆಯಿತು ರೊಕ್ಕ ಬರರೀ.
ಹಾ ರೊಕ್ಕ ಬರುತ್ತದೆ ಫ್ರೀ ಇಟ್ಟಿಲ್ಲ ಅಂದ್ರೆ. ಮೊದ್ಲ ಲಾಭ ಹಗುದ ಹಂಗ ಲಕಾಪ್ರ ಮಂದಿ ಹಾಕಿರ್ತದ.
ಕ್ಯ ಯಾವ ಹೋಗ್ಯಲ್ಲಲ್ಲಿ ನೋಡಕಲ್ಲ.
ಹ ಯಾರ ಅಂತ ಬ ಇವರು ಬಸ್ಸ ಯಾರಂತ ಏನೋ ಕಾಮಿಡಿ ಐತಂದ ಚಲ ಐತ ಅಂದ್ರೆ ಪೋಟ. ನಮ್ಮ ಮಾವಗ ಯಾರೋ ನಮ್ಮ ಮಾವಾಗ ಫ್ರೀ.
ಚಲೋರ ಐತ್ ಪಿಚ್ಚರು.
ಹ ನಮಗೂ ಗೊತ್ತಿಲ್ಲ.
ಹಿ ಗೋಲ್ ಗುಲು.
ಕಾಮಿಡಿ ಐತಂತಪ್ಪ ಏನ ನೋಡು ಕಾಮಿಡಿ ಐತಂತ ಒನ್ಯ ಕಟ್ಟ ಬ್ಯಾ. ಹಂಗೇನ್ ಇದೇನ್ ಪಿಕ್ಚರ್ ಅನ್ಸುತ್ತ ಅಂತ ಆಮೇಲೆ ಕಾಮಿಡಿ. ತಂತ ಅಂತ ಹೇಳಿದಿರ.
ಫೈಟಿಂಗ್ ಸೀನ್ ಇಲ್ಲ ಫೈಟಿಂಗ್ ಸೀನ್
ಹ ಬರಿತೈತಿ ಫೈಟಿಂಗ್ ವೋಯತ್ಲ.
ಅ ಡೆಡ್ಲಿ ಕಿಲ್ಲರ್ ತೊಗೊಳೋದು ಫೈಟಿಂಗ್ ಸೀನ್ ಎಲ್ಲ
ಹ್ಮ್ ಐತೆ, ಮಳ್ಳುವರ್ ಆವತ್ ನಲ್ಲಿ.
ಎಲ್ಲ ಆರುಮಿತಣ.
ಜೋರಾಯ್ತ
ಸಣ್ಣಂ ಭರತ್,
ಹ್ಮ್ ಇಲ್ಲ ಇಲ್ಲಿ ಸಣ್ಣ ಆಯ್ತು ವಿರೆೇ. ನೀನ್ ಹೋಗೆಯ್ ಮಾಡಿದ್ರೀ.
ಆರುನೂ ಆರನೂರು ಎಪ್ಪತ್ತು. ಎಂಬತ್ತು ಎಳುನೂರು ಹೋ ಹೋ ನಾ ಹಾಕ್ಸೋಳರ್ ಕಿರುಕಿದ್ದಾರೆ ನಾಳೆ ಏನ್ ಬರ್ತಡೇ ಮಾಡೊ ನಮಕ್ಕ ಬರ್ತಾಳಂತೆ ಈಗೇನು ಮಾಡೋದ್ ಅಲ್ಲಿ ಆನ. ಅದಾ ನೀ ಅವನಾ ಲಂಗ ಸಂಡಾಸ್ ಪ ಚಂದ್ರನು ನಂಗಡಿ ಗುಳಿಗೆ ಥರಾ ಹೋಯಿದೆ ಯಂತ್ರಪ್ಪ ಅಂದ್ರೆ. ಅವ ಅಂಗಡಿ ಬೇಡ ನಾ ತಿರ್ಗ ಕೊಡದೈತ್ ಅಂದ ಅದಕ್ಕ ಏನಪ್ಪ ಉಗುಡಿ ಐತಿ. ಮ ಫೋನ್ ಪೇ ಮಾಡ ನೀ ಒಂದ್ ರೂಪಾಯಿ ಎಲ್ಲಂತ ಎಲ್ಲ ಬಾ ಲೆಕ್ಕ ನೀ. ಇಂಕುವ ಬರ್ತಡೇ ಮಾಡ್ಕೋಣೋದು ಹೆಂಗ್ ಮಾಡ್ಕೊನಿ. ಸುಮ್ನೆ ರೊಕ್ಕ ಹಾಕುಸ್ಬೇಕ್ ತಾನೆ.
ಹ
ಹುಳಿ
ಹ್ಮ್
ಏನಂತೀಯಾ
ಹ್ಮ ಇಲ್ಲಿ ಅಂಗಡಿ ಇದಿಯಾ.
ಹ್ಮ್ ನೀವು ಹಿರಿಯವಾಗ ಏನ್ ಮಾಡಿದ್ದೀರಿ ಭೂಕ.
ಏನಿಲ್ಲಾ ಅಲ್ಲಿದ್ರಾಗ ಹೋಗಿವ ನನ್ ಕಡೆ ಒಂದ್ ರೂಪಾಯಿ ಇಲ್ಲ ಅವನ್ ಕಡೆನು ಒಂದ್ ರೂಪಾಯಿ ಇಲ್ಲ.
ಹ್ಮ್
ನಾ ವಿಡ್ರಾ ಮಾಡಿದ್ನಲ್ಲ ಐನೂರು ರೂಪಾಯಿ.
ಹ್ಮ್
ಒಂದು ತುರುಷ್ ನಂಗೆ ಟೈ ವಿಡ್ರಾಲ್ ಮತ್ತೆ ಅವೇ ತಿಗುಣನ ಐನೂ ರೂಪಾಯಿ ಆಯ್ತು ತುಕುಣಾನ.
ಹ್ಮ್
ನೋಯು ಮಾರಾಣಿ ಕರ್ಕೊಂಡ ನ ಏನ್ ಮಣಿ ನೀ ಅವ್ ಕಡೆ ರೊಕ್ಕ ಅದ ಅತ್ ಎ ಹೋಗಿ ಕೂತನ. ಅಲ್ಲೇನ್ ತಗೊಣನ ಸ್ಯಾಂಡ್ವಿಚ್. ನನಗೂ ತೊಗ ಅಂದ ನಾ ಅವ ಕೊಡ್ತಾನಲ ಆಚೆ. ನನ್ ಬಾಬಿ ನೋತು. ಈಗ ಏನ್ ತ ಅವನ್ ಪನೀರ್ ತೊಂದಾನ ಮಶ್ರೂಮ್ ತೊಂದಾನ.
ಹ್ಮ್
ಅವನುಮತ್ತೆ ಏನು ತಂದಾನ ಕೇಕ್ ಹ ಅನಾ. ನನ ಏನಂದ ರೊಕ್ಕ ಹಾಕ್ ಬಾಪ್ಪ ಅಂದ ಏಟ ತದಿ ಆ ಹತ್ತು ರೂಪಾಯಿ ಅಂದಪ ನ ಕೂಡ ಒಂದ್ೂಪಾಯಿ ಅಲ್ಲನಿ
ಹಾ
ನಪ್ರಗಾವೃತ್ತ ನೋಡ್ ನಾ ನಿನ್ನಗೊಂದ್ ಐದುನೂರು ರೂಪಾಯಿ ತೆಗಿಲಾನ್ನ ತನಕ ಐದು ರೂಪಾಯಿ ಒ ತುಂಬಾ ಎಲ್ಲಾಗ್ ಒಂದ್ ಬರ್ ರ್ಶಿಣ ತನ್ನಿ ಆಮೇಲೆ ಹಂಗ ಹೆಂಗ ಯಾರ್ರಿಗೆ ಹಚ್ಚ ಇವ್ರಿಗೆ ಹಚ್ಚನ್ನ ಹತ್ತ
ಹ್ಮ್ ನಾನವ ಬಂದವ ರೊಕ್ಕ
ಅವ್ರಗೆ ಹಚ್ಚಿನಿ ಎಲ್ಲಾ ಹಚ್ಚಿ ಯಾರು ಹಾಕಲಿಲ್ಲಪ್ಪ ಸುಮ್ಮ ಇ ಮ ನೀನ ಹಾಕ್ ನಿಮ್ಮಪ್ಪ ಹೇಳತ್ತ ನೀ
ಹ್ಮ್
ಎರಡ್ನೂ ರೂಪಾಯಿ ಆಟಾಕ್ಟ ನ ಬಿಟ್ಟನವ ಎಡನೂರ ಹತ್ತು ರೂಪಾಯಿ ಆಗೈತೆ
ಹ್ಮ ಹತ್ತ ರೂಪಾಯಿ ಮಚ ಮಾಡಿದ್ರ
ಮತ್ತ ಹತ್ತು ರೂಪಾಯಿ ಹಾಕ್ಸಂದ ನ ಕಡೆ ಹತ್ತು ರೂಪಾಯ ಒಂದ್ ರೂಪಾಯನು ಇಲ್ಲ
ಮತ್ತ್ ಎದಕ್ ಹೋಬಕ ನೀ ದವಾಖಾನೆ ಹೆಂಗ ತೋರ್ಸಕೊಂತಿದಿ
ಅಲ್ಲ ನಮ್ಮ ಅಪ್ಪ ಫೋನ್ ಹಚ್ಚವ ಇದ್ದಿ ನಮ್ಮ ಅಪ್ಪ ಫೋನ್ ಹಚ್ಚಿದಿನಿ ಅಲ್ಲ ಅ ಹಕತ್ತ ನಮ್ಮ ಅಪ್ಪ ಬೇಎಕ್ತ್ ಬಿಟ್ಟಪಾ ಫಂಕ್ಷನ್ ನ ಫಂಕ್ಷನ್ ಒಂದ ಫಂಕ್ಷನ್ಕ್ ಹೋಗಗಿಲ ಅಂತ ಹೇಳಿ ಫಂಕ್ಷನ್ ಎದಕ್ ಹೋಗಿ ಅಂತದರೂ
ಫಂಕ್ಷನ್ ಬರಬಕೀಲ ಫಂಕ್ಷನ್ ಬರಬೇಕಿಲ್ಲ ಮತ್ತ
ಅ ನ ಅಪ್ಪಬ್ ಬ ಯಾಕದ ಮನಗ್ ಹೋಗಿ ನಿಶಿದ ಏನ್ ಫಂಕ್ಷನ್ ಎಲ್ಲ ಏನು ಇಲ್ಲ ನಾ ಮುಂದ ಹೋಗಲತ್ತೇಳಿ ಎ ಸೀದಾ ಮನೆಗೆ ಹೋಗ ಒಲ ಮತ್ ಅಲ್ಲೆ ಯಾ ಇದನ್ ಮಾಡಿದ್ನ ಮತ್ತೆ ಅವ್ನ ಸ್ಮಾರ್ಟ್ ಬಜಾರ ಕರ್ಕೊಂಡು ಹೋಗಿದನಿ. ಅಲ್ಲೇ ಸುಮ್ಮ ಅರಬಿಗಿರ್ಬಿ ನೋಡಿ ಬಂದ್ವಿ ಚಲೋ ಬಂದ ಅರಬಿ ಈಗ ಮತ್ತ
ನಾನು ಅಲ್ಲ ತೊಗೊಂಡಿನಿ ಮಾನೆ ಅಲ್ಲಿತಾನ ಅಳ್ಳ ತಂದಾನ ಅವ ಅಲ್ಲ ತಂದಾನ
ಚಲೋ ಬಂದವ್ ತಿಂಡಿ ಲಗ ಅರಿಬಿ
ಹ್ಮ್
ಪ್ಯಾಂಟ್ ಗಿಂಟಲ್ಲ ಭಾರಿ ಅದ ಬ್ಯಾಗಿ ಕಾಣ್ತಾವ ಬ್ಲೂ ಒಳಗ
ಹ್ಮ್
ಇ ಅಂಗಿ ಒಳಗೆ ಒಂದ್ ನಾಕ್ ಪ್ಯಾಟರ್ನ್ ಬಾರಿ ಅದಾವ್ ನಾಕ ಐದಂಗಿ ಎ ಇದಾವು ನಾ ತಗೋಲಿಲ್ಲ ಅಲ್ಲೇ.
ಬರಬಕಿಲ್ಲ ಕಾಲೇಜ್ ಕ
ಏನ್ ಇದ್ರಕೀಲ್ ಬಿಡು ಮಾರಾಯ ಬಂದಿದನಾನ ಅಲ್ಲಿ ಫೋನ್ ಹಚ್ಚಿದ್ನಿ ಯಾರು ಎತ್ತಲಿಲ್ಲ ನೀವು.
ನ ಅಲೆ ನೀವ್ ಪೋನ ಹಚ್ಚಿದ ಕೂಡಲೇ ಮೀಸಂಬ ಬಂದಲ ಮಿಸ್ ಬಂದಲಪ್ಪ ಅಲ್ಲಿನ ಈ ಭಾಷಣ ಮಾಡ್ತತಿದ್ದ ಇವಾ ಆನಂದ
ಹ್ಮ
ಫೋನ್ ಮುಂದ ಫೋನ್ ಸೈಲೆಂಟ್ರು ಇಟಕೋರಿವ ಅಂತೇಳಿ ಅಂತ ಅನ್ನತಿದಲ್ ಅಕಿ ನಾ ಇಟಕೊಂಡೇನ
ಹ್ಮ್ ಹ್ಮ
ನಿ ಹಚ್ಚಿದಿ ಆಮೇಲ್ ಹಚ್ಬೇಕಂದ್ರೆ ಕರೆನ್ಸಿ ನೋ ಖಾಲಿಯಾಗಿತ್ತು.
ನಾಲ್ ಗೆಸ್ಟ್ ಹೌಸ್ ಬಂದಿದ್ನಿ ಅವ ವೀರ್ಯ ಅಲ್ಲೇ ನಿಂತಿದಪ್ಪಾ. ಮಳಿ ರೇನಕೋಟ ಹಾಕೊಂಡು ಹೋಗಬೇಕಾಗಿತ್ತು. ಯಾರನ ಏನಂದಲ್ಲ ಅವಂಗ
ನೀಲ್ಲ ಲಾಸ್ಟ್ ನೆಕ್ ಐತಿ ನಳ್ಳಕೊಂತ ಹೊಂಟೀದ್ಲು ಮಿಸ್.
ಯದಕ್ ಹೌದ್ ಎದಕ್ ಅಳತಿದಲ್ ಪಾ
ಮಾರ ಎಲ್ಲ ಕೆಟ್ಟ ಚಿರಾಡಿ ಬನತ ಎಲ್ಲಾ ಮುಗತಿ ಎಲ್ಲಾ ಚಲೋ ತ್ತು ಅಲ್ಲಿ ಚೀರ್ಬಾಡ ಅಂತ ಹೇಳಿದಳ ಚೀರ್ ಬ್ಯಾಡ ಅಂತ ಎಲ್ಲಾ ತಿಳಿಸಿ ಹೇಳಿದ್ಲು ವಳ ಹಕಳ್ಳ ಚೀರ ಬಿಟ್ಟವಿ ನಾವು ಕ್ಲಾಸಿಗೆ ಬಂದ ಭಯಕತ್ಲು ಹಿಂಗ್ ಮಾಡ್ರಿ ನೀವೆಲ್ಲ ಹೇ ಹೋಗೆ ಬಿಟಲ ಪಾ ಅಕಿ
ಅಳಕತ್ತಿ ದೋಸ್ತ ಏ ಏನೋ ನೂರು ರೂಪಾಯಿ ಕೊಡ್ತಾರತ್ ವಾಪಸ್
ಹ್ಮ್ ನೂರ್ ರೂಪಾಯಿ ಕೊಡ್ತೇ ನ ಎಸ ತಿನ್ನ ಮುಂದ ನಿಮ್ ಪಪ್ಸ ಬೇಡ ಏನು ಬೇಡ ಹತ್ತಿರ ಅಂದಲ
ನಾಳು ಕೊಡ್ತೇನ ಮಾಮ್ಮಕ್ಕ ನೂರು ನಾನು ನೂರು ರೂಪಾಯಿ ಕೊಟ್ಟೀನಿ
ನಾವು ಕೊಟ್ಟಿಲ್ಲ
ನಾ ಕೊಟ್ಟನ ಲೇಪ ಕೊಡ್ತಾರನ ಕೇಳು ಡೂಮ ವೀರ ಕೇಳಿಪ್ಪ ಅವ ಕೂಡ ಮಾತಡಲ್ಲ
ವಾಹ
ಹ್ಮ್ ಕಟ ಕಲ್ಲ ನ ಒ ನಪ ಕಲ್ಲ ಅಸಮ್ಮ ಹ ಸಮಬೇಕ ಲಕ ಹಲ್ಲ ಹ್ಮ ಮನು ಆರ್ಥಿಕ ಚ ಟಾಣ ಅಭಿಷೇಕ ಯದುೋಗಕಲಿ ಪಾತಾರೆ
ನಾನು ಅಬ್ಯಾಟಪಾ ನಾನನ್ ಅಬ್ಯ ಅಭ್ಯ ಅಭ್ಯ ಮೊದ್ಲು ಮಾಂಸಿಕ ಬಡಗರು ಹಂದಿದ್ದ ಬಡಗೂರ್ ಕಡೆ ಹೊಂಟಿದನು ಬಜಾರ ಇಲ್ಲಯ ಬರ್ಲಯಾ ಅಂದ್ರ
ಹ್ಮ್
ಮತ್ತತ್ ನನಗು ಅಲ್ಟ ೋನ್ ಬರೀ ನಾಕ್ ಪರ್ಸೆಂಟ್ ಅ ಹದ್ಾಕಕ್ ಪರ್ಸೆಂಟ್ ಅ ಚಾರ್ಜ್ ಇತ್ತ
ಹ್ಮ್
ಇವ್ರ ಕಡೆ ನೋಡ್ಕೊಂಡ್ ಆ ಇಲ್ಲಿ ಬಂದಿಪಾ ಇವರು ಇ ಇದರ್ಕಿಲ್ಲ ಮ ಮಾತ್ರ ರೋಷನ್ ಬ ಅಂಗ್ರ ಆ ಬ್ಯ್ ತಿೆಲಿಗ ಇಟ್ಟತ್
ಕೋನ್ ಮತ್ತ
ಎಲ್ಲಾ ಬಾ ಐಫೋನ್ ತಂದಿದ್ರಿ ಎಲ್ಲಾರೂ
ಯಾವ ಸಮಟ ತಿನ್ನಿಲ್ಲ
ಸವೆಂಟ ಹ ಬ್ಯಾಂಕೆ ಮ
ಹ ನೀವು ಕಲರ್ ಎಲ್ಲ ತಂದಿರಲ್ಲಾ
ಅದ ಅದ ಬೆಂಕಿಂದ ಇರ್ಬೇಕು ಅ ಶಿಲ್ಪ ನಂಗು ಗನಯ ಗನ್ಯ ತೊಿ ರೂರುವಕ
ಇಲ್ಲ ಶಿವ್ಯ ಮುರುಳೆ ಅವ್ರ ಶಿವ್ಯಾರ ಅನ್ನ ಅಂತಂದ್ರ ನೋಡ
ಹ್ಮ್ ಅಷ್ಟೇ ಇರೋ
ನೀ
ಅಲ್ಲಿನ ನಾನು ಅಬ್ಯ ಅಬ್ಯ ಹ ಇಲ್ಲ ಮಾಡಲ್ಲ
ಹ್ಮ್ ನಿಮ್ ಹಾಡ ಹಚ್ಚೋತ ನಿಮ್ ಕಾಯ ಕೊಟ್ಟೇಲ್ನ
ಹ ನಾ ಏನ್ ಮಾಡ್ಲಿಪ್ಪಾ ನಾನಾ ಪ್ರೆಸರ್ ಗತಿ ಹೋಗನಿ
ಮತ್ತತ್ ಯಾರ ಹಡ ಗಿಡ ಹಚ್ಚಸದ ಮತ್ತೆ
ಅಲ್ಲಿ ಹಚಾತ್ರಿ ಅವರು ಎಲ್ಲಾ ಹೇಳೋಣ ಮಾತು
ಡ್ಯಾನ್ಸ್ ಯಾರ್ಯಾರ್ ಮಾಡಿದ್ರು
ಡ್ಯಾನ್ಸ್ ಕಾರ್ಯಾರ ಸುಜ ಮಾಡಿದ್ರ ಚಲೋ ಮಾಡಿದ್ರ
ಹ್ಮ್ ಹ್ಮ್
ಮಸ್ತ್ ಆಯ್ತು ಡ್ಯಾನ್ಸು ಊಟ
ಊಟ ಈ ಹೋ ಮಾಡ್ಬೇಕ
ಈಗ ಹೋಗಿ ಊಟ ಮಾಡ
ಇನ್ನ ರೊಟ್ಟಿ ಮಾಡತಾರನ ಅದಕ್ಕೆ
ರೊಟ್ಟಿ ಮಾಡ್ತಾರೆ ರೊಟ್ಟಿ ಮಾಡ ಊಟ ಮಾಡ ನೀ ರತ್ ಪೂ ತಟ್ಟ ಮುಕ್ಸು
ನೋಡಣ ನೀನ್ ಹೇತ್ನಾ ಹಚ್ಚದದ್ರ
ನಾನುಫೋನ್ಸನ ಊಟ ಮಾಡಿ ನಿಂಗೆ ನಾನು ಊಟ ಮಾಡಿಹಚ್ಚಿನ ನಿ ಆಸ ಬಕಲ್ಲಾಗ ಹೊ
ಹಾ ನಂದ ರಾಗ ಚಾರ್ ಜ ಇದರೊಳಗೆ ಯತ್ಲಿ ಅಲ್ತೆ ಅಂದ ಇವತ್ ಮಧ್ಯಾಹ್ನ ಮುಂಜಾನನೆ ಹಂಗ ಆತ್ ಇಲ್ಲ ಚಾರ್ಜ್ ಇಲ್ಲ ಖಾಲಿ ಆಗುತ್ತೆ ನಂದು ಚಾಲೂ ಐತಿ ಒಂದು ಚಲೋ ಐತಿ ಏನೋ ಕೇಳ್ಸಲ್ಲ ಅವಾಜ್
ಹ್ಮ್ ಚಾಲ ಬಡ ಹತ್ಮಷ
ಹ್ಮ್ ಹ್ಮ್ ಹನ್ನೊಂದು ನಿಮಿಷ ಹೇಗೈತೆದ ಏನೇ ಚಂಬಲ್ ಅದ ಏನ್ ರೊಕ್ಕ ಏನಕ್ಕ ಚಂಬಲ್
ಏ್ ಒಂದ್ ಕಖಾಲಿ ನೂರು ರೂಪಾಯಿ ಐತ್ಲಿ ಅದು ನಮ್ಗ್ ಬರಿ ಎಂಬತ್ ರೂಪಾಯಿ ಆಟ ಬರ್ತ
ಏಳ್ನೂರು ಏಳ್ನೂರು ಮಾಡಿ ಏಳ್ನೂರು
ಏನು ಇ ಮ ನೂಪರ್ಕಾಮ
ಸ್ಕೋರ್ ಹನ್ನೊಂದು ನಿಮಿಷ ಒಂದ ಹನ್ನೆಡು ನಿಮಿಷ ಹ ಮಾತಾಡ್ಲ
ನಂ ಜಾಸ್ತಿನ ಒಂದವಪ್ಪಾ ನಾ ಒಂದು ಕಾಲು ವಸ್ ಏ ಅದ ಹಂಗಿಲ್ಲಾರ ನಾವ್ ಓದನ್ಲ ಈಗ
ನಾನು ಯ್ಲ ಏಳು ಕಾಲ್ ಅಷ್ಟು ಕರೆಕ್ಟಗ ಹತಗ ಎಷ್ಟು ಏಳ್ನೂರ ಪ್ಪ ಎಂಬತ್ತು ರೂಪಂದಾ
ನಾನು ಇನ್ನು ಏಳ ಕಾ ಅಷ್ಟ ಆಗ್ಯ ಅವಾವ ಎಟ್ನೂರ ಮೂವತ್ ಮೂೂರು ರೂಪಾಯ ಬಂದಾವ ಅದ್ ಏಳ್ನ ಮತ್ತ ಅದಿನ ಏಳು ಆರ ಕಾಲೇಜ್ ಸಬ್ಮಿಟ ಮಾಡಿದಿಕ್ಕಿಲ್ಲನ್ನ ಅದ ಇದ ಕಾಲಲ್ ಬರಿ ಅದು ಹಿಂಗ ಐತ್ಲಿ ಎಪ್ಪಾ ನಾ ಉದಯಾಲ ಸರಿಯತಾಗ ನಾವವು ಪೋನ್ಸನ್ ತ ತಿಕೊಂಡ ಹದಾರ ನೂರು ರೂಪಾಯಿ ನೀ ಕೆಲ್ಸಂದ ಇರ್ತಿಲ್ಲಾ
ಹ್ಮ್ ನಮ್ಗೆ ಇರುದಲ್ಲದ್ರ ನಮ್ಗೆ ಎಂಬತ್ತು ರೂಪಾಯಿ ಬರುತ್ತಿಲ್ಲ
ಆ
ಹಾ ಗರುದಲ್ಲ ಹ
ಬೋರ್ದಲ್ಲ ನಾನ ಬಂದತ್ಲ ಹ್ಮ್ ಹ ನೀ ನೀನೇ ಯೋಷೆ ಮಾಡಕಪ್ಪ ಎಂಬತ್ತಪ್ಪ ಅಲಿಕ್ ನೋಡಿಲ್ಲನಾ
ಅದ್ರಾಗ ಬರ್ದರ್ಲಪ್ಪಾ ಅದ್ರ ಬರ್ದಾರ ನಾನು ನೋಡಿನನೆ ನೀ ಬರದ ನೋಡ್ಬೇಕ್ರ ನಿನಗ್ ಎಂಬತ್ ಅನ್ಸ್ತತ್ನ ನಿನ್ಗ್ ಎಂಬತ್ ಬಂದ ಅನ್ಸ್ಸತ್ನ ನೀವ್ ಯಾರಾದಾದ್ರು ಕೇಳಿದ್ರ
ನಂಗ ನಾ ಬ್ಯಾರಾದ್ರ ಹೋತಿನ ನನ್ನ ಹೆಚ್ಚಿ ಬಂದಾವ
ಐದು ಕಾಲ ಹರಯಾಣ ಮೂರು ಮೂರು ಕಾಲ ರೂಪಾಯಿ ಬರ್ಬೇಕಲ್ಲಾ ಎಂಬತ್ತ್ತನಾರ ಇ ಅ ಎಟ್ಕ ಇವತ್ತು ನಮಗೆ
ಹ್ಮ್